ಹಲೋ ಸರ್ ನಮಸ್ಕಾರ
ನಮಸ್ೇ ಅಪ್ಪಾ ಎಲ್ಲಿಿದಪ್ಪಾ
ಮನೆಯಲ್ಲಿದ್ದ ಸರ್
ಊಟ ಹಾಗದ
ಹಾ ನಾ ಅಷ್ಟ ಆಯ್ತು ಸರ್ ನಿಮ್ದು
ನಮ್ದು ಆಗಿದೆೇನ ಅಷ್ಟ ಮತ್ತ ವಿಶೇಷವಾದ ಸಮಾಚಾರ ಏನ್ ಮಳೆ ಬರುವೋ ಕ್ಲೈಮೇಟ್ ಅ ಕಾಲೇಜಪ್ಪಾ
ಮಳೆ ಬರುವಂತದ್ದಂತ ಕ್ಲೈಮೇಟ್ ಇಲ್ಲ ಸರ್ ಯಾಕಂದ್ರೆ ಬಿಸಿಲು ಕೂಡ ಇದೆ ಗಾಳಿೂ ಇದೆ ಸರ್
ಮೋಡ ಕವಿದ ವಾತಾವರಣ ಆಯ್ತಲ್ಲಪ್ಪಾ ಹ್ಮ್ ಯಾಕಂದ್ರೆ ಬರುವಂತ ಸಂಭವ ಜಾಸ್ತಿ ಅದ ಮತ್ತೆ ಉಮರ ಜಾಸ್ತಿ ಅದ ಸೆಕೆ ಶೆಕೆ ಟೈಪ್
ಹಾ ಶೆಕೆ ಇದೆ ಸರ್ ಬಿಸಿಲು ಕೂಡ ಇದೆ ಸರ್
ಹ ಹಾಗೆ ಮಳೆ ಬಂದಿದ್ರೆ ಚೆನ್ನಾಗಿ ಮಳೆ ಬಂದ್ರೆ ಬೆಳೆ ಮಳೆ ಬಂದಿದ್ರೆ ರೈತ ತರಿಗೆ ಬೆಳೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ಬಿತ್ತಿರೋ ಬೀಜ ಎಲ್ಲ ಆಗುಡಿಯೋದು ಬಾಳ ಏನ್ ತುಂಬಾ ಕಷ್ಟ ಆಗ್ತದೆ ರಿಟರ್ನ್ ಆಗಲ್ ದದುಡ್ಡು
ಹೌದು ಸರ್ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಎಂಬುದು ರೈತರಿಗೆ ಬಹಳ ಸಂಕಷ್ಟ ಅನುಭವಿಸದಂಗ ಆಗುತ್ತೆ ಸರ್ ಯಾಕಂದ್ರೆ ಯಾವ ಸಮಯದಲ್ಲಿ ಮಳೆ ಬರ್ಬೇಕು ಬರ್ತಾ ಇಲ್ಲ ಸರ್
ಬರ್ತ ಇಲ್ಲ ಇದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಪರಿಹಾರ ಕ್ರಮಗಳನ್ನ ಕೈಗೊಳ್ಳಳ್ಬೇಕು ಯಾಕಂದ್ರೆ ನೀರಾವಬರಿ ಸೌಲಭ್ಯಗಳನ್ನ ಕಲ್ಪಿಸ್ಬೇಕು ಅವರಿಗೆ ನೀರ ಬರಿ ಸವಲಭ ಬೋರ್ವೆಲ್ ಆಯ್ತು ಚನಲ್ ನೀರ ಆಯ್ತು ಏ ರೈತಿ
ಇಲ್ಲ ಸರ್ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಹಲವು ಯೋಜನೆಗಳನ್ನು ತರ್ ತರ ಹೊರಡಿಸ್ತಾರೆ ಸರ್ ಬರ ಅದು ರೈತರಿಗೆ ತಲುಪುವಷ್ಟರಲ್ಲಿ ಮತ್ತದು ಪೂರ್ಣಗೊಳ್ತವ ಸರ್ ಬಟ್ ಅದು ಯಾವ ಕಾಂಟ್ರಾಕ್ಟ್ ಎಷ್ಟೊ ಕಾಂಟ್ರಾಕ್ಟರ್ ಇರ್ತಾರೆ ಸಲ ಅವ್ರಂತವ್ರ ಲಾಭ ಪಡ್ಕೊಂಡು ರೈತರಿಗೆ ಅನುಕೂಲ ಆಗ್ಲಾರ್ದಂಗ ಮಾಡಿಡ್ತಾರ ಸರ್
ಅದ ಏನಾಗ್ಬಿಡದ ಅಂದ್ರೆ ನಮ್ ಕನ್ನಡದದಲ್ಲಿ ಒಂದು ಗಾದೆ ನೋಡಪ್ಪ ಉಳ್ಳವರು ಶುಭಾಲಯ ಮಾಡೋವರು ನಾನೇನು ಬಡ ಬಡವನ ತಂದ್ರೆ ಇದ್ದವರಿಗೆ ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಬಡವರಿಗೆ ಆ ಸೌಲಭ್ಯಗಳು ತಲುಪ್ತಾನೇ ಇಲ್ಲ ಈ ರೀತಿ ಆದಂಗೆಲ್ಲ ಏನಾಗ್ತದೆ ದೈನಂದಿನ ಚಟುವಟಿಕೆಗಳಲ್ಲಿ ರೈತರು ಏನುೋ ವ್ಯವಸಹಾಯಕರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಹುದು ಮತ್ತೆಗ ಇಲ್ಲಾಂದ್ರೆ ವಲಸೆ ಹೋಗುವಹುದು ಬೆಂಗಳೂರು ಪುನಃ
ನೀವು ಇತ್ತೀಚಿಗೆ ನೋಡ್ಬೋದ್ ಸರ್ ಬಹಳಷ್ಟು ಇಷ್ಟು ರೈತರು ಎಲ್ಲಾ ತನ್ನ ವ್ಯವಸಾಯನ ಬಿಟ್ಟು ಬ ಅದ ಸಿಟಿ ಕಡೆಗೆ ಆಹ ಹೋಗ್ತಾರೆ ಸರ್ ಯಾಕಂದ್ರೆ ಅವರಿಗೆ ದಿನನಿತ್ಯದಲ್ಲಿ ಕೆಲಸ ಇಲ್ಲ ಹೊಲಸಿ ಹೋಗಲ್ಲ ಅವರು ಬೇರೆ ಆಪ್ಷನ್ನೇ ಇಲ್ಲ ಸರ್
ಯಾಕಂದ್ರೆ ಇದಕ್ಕೆ ಮೂಲಕ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಬರ್ತಲ್ಲ ಮಳೆ ಇಲ್ಲ ಅಂತಂದ್ರೆ ಅವರು ಸಾಲ ಮಾಡ್ತಾರೆ ಸಾಲ ಮಾಡ್ಬಿಟ್ಟು ಬೆಂಗಳೂರು ಅಂತ ಪ್ರದೇಶಕ್ಕೆ ದುಡಿಯಲು ಹೋಗ್ತಾರೆ ಹೋಗಿದಾಗ ಅನಿವಾರ್ಯ ಕೆಲಸ ಮಾಡ್ಬೇಕಾಗುತ್ತೆ ಅಲ್ಲ ಅ ಅಲ್ಲಿ ಹೋಗಿದಾಗ ಅಲ್ಲಿ ಒಂದು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗ ಯಾಕಂದ್ರೆ ಮಳಿಗೆ ಶಿಣ ಕೊಡಿಸುವುದುುದಗುದಿಲ್ಲ ಯಾಕಂದ್ರೆ ಬಾಲ ಕಾರ್ಮಿಕ ವ್ಯವಸ್ಥೆ ಇನ್ನುೂ ಕೂಡ ಕಂಡ ಬರ್ತ ಇದೆ ಅಂದ್ರೆ ಒಂದರಿಂತ ನೂರಂಟು ಸಮಸ್ಯೆಗಳು ಬರ್ತಾ ಇದೆ ಆದ್ರೆ ನಮ್ಮಬ
ಬಾಳಾಗಿದೆ ಸರ್
ಅದು ಸ್ಪೆಷಲಿ ನಮ್ಮ್ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಕ್ಷೇತ್ರದ ಬಗ್ಗೆ ಗಮನ ಹರಿಸಬೇಕು ನಮ್ಮ ಒಂದು ಕ್ಷೇತ್ರಗಳಲ್ಲಿ ಕೈಗಾರಿಕ ಕಂಪನಿಗಳನ್ನುಾ
ಇಲ್ಲ ಇಲ್ಲ ಸರ್ ಅಂತ ದೊಡ್ಡದೊಂದು ಕೈಗಾರಿಕೆ ಕಂಪನಿಗಳು ಇಲ್ಲಿ ಕಾಣಲು ಸಾಧ್ಯ ಇಲ್ಲ ಸರ್ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಾಣ್ಬಹದು ಸರ್ ಇತ್ತೀಚಿನ ದಿನಗಳಲ್ಲಿ ಯಾವವು್ದ ಅಂತದ್ದು ಕಾಣಲಿಲ್ಲ ಸ
ಸನ್ಮಾನ್ಯ ಸ್ರೀ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಏನ್ ಮಾಡ ಬಿಡದಿಯಲ್ಲಿ ಕೈಗಾರಿಕಾ ಕಂಪನಿಗಳನ್ನ ಸ್ಥಾಪನೆ ಮಾಡಲು ಮುಂದೆಾಗ್ತಿದ್ರೆ ಬಟ್ ಫಲವತ್ತಾದ ಭೂಮಿಯಲ್ಲಿ ಅಲ್ಲಿ ತೋಟಗಾರಿಕೆ ಇದೆ ಅಂತ ಫಲವತ್ತಾದ ಭೂಮಿಗಳನ್ನ ನಾಶ ಮಾಡ್ಬಿಟ್ಟು ಅಲ್ಲಿ ಕೈಗಾರಿಕೆ ಕಂಪನಿಗಳನ್ನು ಸ್ಥಾಪನೆ ಮಾಡುವುದು ಸಮಂಜಸವಾದ ವಿಷಯವಲ್ಲ ಯಾಕಂದ್ರೆ ನಮ್ಮ ಭಾಗದಲ್ಲಿ ಅನೇಕ ಬಂಜಾರ ಭೂಮಿ ಇದೆ ಇಲ್ಲಿ ಕೈಗಾರಿಕಾ ಕಂಪನಿಗಳನ್ನು ಸ್ಥಾಪನೆ ಮಾಡಿದಾಗ ನಮ್ಮ ಭಾಗದ ಜನರಿಗೆ ಉದ್ಯೋಗ ಸಿಗ್ತದೆ ಉದ್ಯೋಗದಿಂದ ಆರ್ಥಿಕ ಪ್ರಗತಿ ಉಂಟಾಗ್ತದೆ ಇವೆಲ್ಲ ಸಮಾಜದಲ್ಲಿ ಹಲವಾರು ಪ್ರಮುಖವಾದ ಬೆಳವಣಿಗೆಗಳನ್ನ ಏನು ಆಗ್ಬೇಕಾಗಿದೆ ಈ ಇಲ್ಲ ಇಲ್ಲ ಅಂದ್ರೆ ಅೇ ನಮ್ಮ ಭಾಗ ಹೈದ್ರಾಬಾದ್ ಕರ್ನಾಟಕ ಹಿಂದುಳಿದ ಭಾಗವಾಗಿನೇ ಉಳ್ಕೋತದೆ
ಹಂಗಗೆ ಆಗಿದೆ ಸರ್ ಯಾಕಂದ್ರೆ ನಮ್ಮತ್ರ ಫಲವತ್ತಾದ ಭೂಮಿ ಇದೆ ಬಟ್ ಅದಕ್ಕೆ ತಕ್ಕಂತೆ ಸರ್ಕಾರ ಯಾವುದು ಆದ್ಯತೆ ಕೊ ಕೊಡಂತದ್ದು ಸಾಲ ಸೌಲಭ್ಯದ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಬಟ್ ರೈತರಿಗೆ ಬಹಳ ಸಂಕಷ್ಟವನ್ನು ಅನುಭವಿಸುವ ಸಮಯ ನಡೆದಿದೆ ಸ
ಒಂದು ಏನತದೆ ಅಂದ್ರೆ ಒ ಸಂತೋಷದ ಸುದ್ದಿ ನಮ್ಮ ಭಾಗ ಡೆವಲಪ್ ಮಾಡ್ಬೇಕಂದ್ರೆ ನಮ್ಮ ಒಂದು ಕ್ಷೇತ್ರದ ಪರವಾಗಿ ಗುಲ್ಬರ್ಗದ ಪ್ರತಿನಿಧಿ ಚಿತಾಪೂರಿನ ಪ್ರತಿನಿಧಿಯಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವರು ಗೃಹ ಖಾತೆ ಸಚಿವ ಸಚಿವ ಸ್ಥಾನ ನೀಡಿದ್ದಾರೆ ಚಐಿ ಬಿಟ್ಟ ಖಾತೆ ಸಚಿವರವರು ಅವರು ಮನಸ್ು ಮಾಡಿದ್ರ ಇವ ನ್ ಮಾಡ್ಬಹುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಕಂಪನಿಗಳನ್ನ ಬೃಹಾಕಾರದಲ್ಲಿ ಡೆವಲಪ್ ಮಾಡ್ಬಹುದು ಬಟ್ ಅವರು ಮನಸ್ಸ ಮಾಡಬೇಕಾಗಿದೆ ಅವ್ರು ಮನಸ್ಸು ಮಾಡಿದ್ರೆ ಏನ್ ಮಾಡ್ಬಹುದು ನಮ್ಮ ಹೈದರಾಬಾದ್ ಕರ್ನಾಟಕ ಉನ್ನತವಾದ ಶ್ರೇಣಿಯಲ್ಲಿ ತೆಗೆದುಕೊಂಡು ಹೋಗ್ಬಹುದು
ಹೋಗ್ಬೋದು ಹೋಗ್ಬೋದು ಸರ್ ಖಂಡಿತ
ಗುಲ್ಬರ್ಗದಲ್ಲಿನೇ ಇವಾಗ ಹಲವಾರು ಹಾಸ್ಪಿಟಲ್ ಇದೆ ಈಗ ಮಹಾದೇವಪ್ಪ ರಾಮಂಪುರಿ ಕಾಲೇಜ ಇದೆ ಇ ಎಸ್ ಐ ಹಾಸ್ಪಿಟಲ್ ಇದೆ ಬಸವ್ವರ ಹಾಸ್ಪಿ ಹಸ್ಪಿಟಲ್ ಇದೆ ಜಯದೇವ್ ಹಾಸ್ಪಿಟಲ್ ಇದೆ ಹೀಗೆ ಆಸ್ಪತ್ ಜರೆಗೆ ಹೇಗೆ ಆದ್ಯತೆ ಕೊಡ್ತಾ ಇದ್ದಾರೆ ರೀತಿ ಕೈಗಾರೀಕರಣಕ್ಕೆ ಕೂಡ ಆದ್ಯತೆ ಕೊಟ್ಟಿದ್ದಾಗ ನಮ್ಮ ನಮ್ಮ ಒಂದು ಕ್ಷೇತ್ರದ ಜನರು ಪ್ರಗತಿ ಪದದಲ್ಲಿ ಸಮಾಜವನ್ನು ತೆಗೆದುಕೊಂಡು ಹೋಗಬಲ್ಲರು ಮತ್ತೆ ಆಮೇಲೆ ವಲಸೆ ಹೋಗುವ ಪದ್ಧತಿ ತಪ್ಪಿಸಿದಂಗ ಆಗ್ತದೆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಆಮೇಲೆ ಮಕ್ಕಳಿಗೆ ಆರ್ ಪ್ರಗತಿ ಚೆನ್ನಾಗಿ ಇತ್ತಂದ್ರೆ ಪೌಷ್ಟಿಕಾಂಶ ಆಹಾರಗಳು ಸಿಕ್ತವು ಮತ್ತೆ ಜಸಖೆ ಸ್ಫೋಟ ಕಡಿಮೆ ಆಗ್ತದೆ ಯಾಕಂದ್ರೆ ಖಾಲಿ ಕೆಲಸ ಅಂತಂದ್ರೆ ಸಮಾಜದಲ್ಲಿ ಹೀಗೆ ಆಗ್ತು ನಾನಾ ರೀತಿಯ ಚಟುವಟಿಕೆಗಳನ್ನ ಅವ್ರು ಕೈಗೊಳ್ಳುವುದು, ನಿರುದ್ಯೋಗ ಇದ್ದು ಹಂಗಿಲ್ಲಲ್ಲ ಮನುಷ್ಯನ ದುಶ್ಚಟಕ್ಕೆ ಬಲಿ ಆಗ್ತಾನ ಬಲಿಯ ಆಗಿದಾಗ ಏನಾಗ್ತದೆ ಅವರ ಒಂದು. ಪರಿಸ್ಥಿತಿ ಶೋಚಣೀಯವಾಗ್ತದೆ.
ಹೌದೌದು ಸರ್ ಹಾಗೆ ಆಗಿದೆ ಸರ್, ಹಾ ಸರ್. ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂದ್ರೆ ಆಯಾ ಮಂತ್ರಿಗಳು ಯಾವ ಖಾತೆಯನ್ನು ತಗೊಂಡಿರ್ತಾರ ಸರ್, ಅದನ್ನು ಗಮನ ಹರಿಸಿ ಅವೆಲ್ಲ ಗಮನಿಸಬೇಕು. ಸರ್ ಬಂದು ಅವರೆಲ್ಲ ಅಲ್ಲೇ ಬೆಂಗ್ಳೂರ್ದ ಕುಂತು ಬರ ಆ ಕಾನ್ಫರೆನ್ಸ್ ಮಾಡ್ಕೊ ಕುಂತ್ರೆ ಆಗೋದಿಲ್ಲ. ಸರ್ ಯಾವತನ ಫೀಲ್ಡ್ ಅಲ್ಲಿ ಇಳಿದು ಯಾವ ಸಮಸ್ಯೆನ್ನ ಹೇಗೆ ನ ಹೆಂಗ ಬಗೆಹರ್ರಿಸಬೇಕಂತ ಚರ್ಚೆ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗ್ತ ಸರ್ ಅವ್ರು ಬನೆ ಕಾನ್ಫರೆನ್ಸ್ ಮಾಡಿ ಮೇಲಾದಿ ಅಧಿಕಾರಿಗಳಿಗೆ ಹೇಳಿದ್ರರೆ ಅಧಿಕಾರಿಗಳು ಏ ಏನ್ ಮಾಡಕ್ ಮಾಡಲ್ಲ. ಅವ್ರು ಹೇಳ್ತಾರ ಸರ್, ಮತ್ತ ಅವರು ಬೇರೆ ಅಧಿಕಾರಿಗಳಾದಾರೆ ಅವ್ರು ಮಾಡ್ಬೇಕಂದ ಸರ್.
ಇನ್ನೊ ಒಂದು ವಿಷಯ ಇದೆ ಏನಂದ್ರೆ ಬಜೆಟ್ ತರದಷ್ಟೇ ಇಂಪಾರ್ಟೆಂಟಲ್ಲ, ಆ ಬಜೆಟ್ ಅನ್ನ ಚಾಲ್ದಿಯಲ್ಲಿ ಆಗ್ತಾ ಇದೆ ಇಲ್ಲ ಅಥವಾ ಸರಿಯಾದ ಪ್ರಮಾಣದಲ್ಲಿ ಕೆಲ್ಸ ಆಗ್ತಾ ಇಲ್ಲ ಅ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಮಾಹಿತಿಗಳನ್ನ ಅರ್ಥ ಮಾಡ್ ಳ್ಳರ್ದೆನೆ ಬಜೆಟ್ ತಂದ್ರ ಕೂ ಅನ್ಯಮ ದಲ್ಲಿ ಹಣವನ್ನು ತಿಂದು ಯಾಕಂದ್ರೆ ನಮ್ಮ ಭಾಗದ ಪ್ರಗತಿಯನ್ನೇ ಮಾಡ್ಲಿಲ್ಲ ಅಂತಂದ್ರೆ, ಇದಕ್ಕೆ ಮತ್ತೊಂದು ಸಮಸ್ಯೆ ಉಂಟಾಗ್ತದೆ ಯಾಕಂದ್ರೆ ಸರ್ಕಾರಕ್ಕೆ ಮುಜುಗರ ತರುವಂತ ಕೆಲಸ ಕಾರ್ಯಗಳು.
ಹೌದೌದು ಸರ್ ಹಾಗೆ ಆಗಿದ್ದೇ ಸರ್ ಈಗ
ಇವಾಗ ನೋಡಿ ಇವಾಗ ಏನ್ ಮಾಡ್ತಾ ಇದೆ ಅಂತಂದ್ರೆ ಇವಾಗ ನೀರಾವರಿ ಒಂದು ಸೌಲಭ್ಯಗಳು ಕಲ್ಪಿಸಿದಾಗ ವಿದ್ವತ್ ತ್ತಿನ ಸರಬರಾಜಿನ ಕೊರತೆ ಬಹಳ ಸ್ಟೂಟ್ ಆಗ್ತದೆ ಅದಕ್ಕೆ ಏನ್ ಮಾಡಬೇಕ್ರೆ ಸರ್ಕಾರ ಸೋಲಾರ್ ಪ್ಲಾಂಟ್ ಅನ್ನ ನೀಡಬೇಕು, ಯಾಕಂದ್ರೆ ಸೋಲಾರ್ ಆಯ್ತು ಅಂದ್ರೆ, ಟ್ವೆಂಟಿ ಫೋರ್ ಅವರ್ಸ್ ಅವ್ರರಿಗೆಲ್ಲ ಏನಾಗುತ್ತೆ ವಿದ್ಯುತ್ ಒಂದು ಸರಬರಾಜು
ಸರಿ ಯಾಕಂದ್ರೆ ಇತ್ತೀಚೆಗೆ ಸೋಲಾರ್ ವ್ಯವಸ್ಥೆ ಹಳ್ಳಿ ಹಳ್ಳೆಗಾಲಗಳಲ್ಲಿ ನೋಡೋಕ ಸಿಕ್ತಿದೆ ಸರ್. ಆಗ ಜಾಸ್ತಿ ಯಾಕಂದ್ರೆ ಈಗ ಈಗಿನ ಆಹ ಟೆಕ್ನಾಲಜಿಯಲ್ಲಿ ನೋಡಿದ್ರ ರೈತರಿಗು ಗಮನಕ್ಕೆ ಬಂದಿದೆ ಸರ್ ಯಾಕಂದ್ರೆ ವಿದ್ಯುತ್ ಎಷ್ಟು ಉಪಯೋಗ ಮತ್ತ ಅದ್ರನ್ನು ಹೇಗೆ ಸುಲಭಗ ಪಡ್ಕೋಬೇಕು ಸೋಲಾರಿಂದ ಅಂತ.
ಹೌದೌದು ಇನ್ನ ಒಂದು ಇದು ಅಸ್ಲಂ ಅವ್ರೇ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಆಗ್ಬಹುದು ನಿಮ್ಗೆ ಏನಾದರು ಮಾಹಿತಿ ಇದೆ ಶೇರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬಹುದು.
ಶೇರ್ ಮಾರ್ಕೆಟ್ ಅಲ್ಲಿ ನೋಡಿ ಸರ್ ಅದನ್ನು ಅದರಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಅದರಲ್ಲಿ ತುಂಬಾ ನಾಲೆಜ್ ಇರ್ಬೇಕು ಸರ್. ನಾಲೆಜ್ ಕೂಡ ಅದಕ್ಕೆ ಬಹಳಷ್ಟು ಸಮಯ ಬೇಕು ಸರ್ ಯಾಕಂದ್ರೆ ಸಡನ್ಲಿ ಮಾಡತಿವ ಅಂದ್ರೆ ಆಗಕ್ ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ಅದರಲ್ಲಿ ಬಾಳ ಹಚ್ಚು ಕೊಟ್ಟಾಗಿ ಎಕ್ಸ್ ಸಸ್ ತಗೋಗೋಬೇಕಾಗುತ್ತೆ ಸರ್.
ಅಂದ್ರೆ ನಿಮ್ಮ ಪ್ರಕಾರ ತರಬೇತಿ ತೊಗೊಂಡ್ಬಿಟ್ಟು ನಾವು
ಖಂಡಿತ ಖಂಡಿತ ತಗೋಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಸರ್ ಬಕಂದ್ರೆ ಅದಕ್ಕೆ ಸಮಯ ಬಾಳ ಹಿಡಿತೆ ಸರ್ಸ ಯಾಕಂದ್ರೆ ಒಂದು ಪ್ರಾಪರ್ ಗೈಡೆನ್ಸ್ ಿದ್ರೆ ಅದ್ರ ಮುಖಾಂತರ ನಾವು ಈಸಿಲಿ ಹೂಡಿಕೆ ಮಾಡಬಹುದು ಸರ್
ಈ ನಿಮ್ಮ ಪ್ರಕಾರ ಆನ್ಲೈನ್ ಕ್ಲಾಸಸ್ ತಗೊಂಡ್ರೆ ಬೆಟರ್ ಅಂತೀರಾ ಆಫ್ಲೈನ್ ಕ್ಲಾಸಸ್ ತಗೊಂಡ್ರೆ ಬೆಟರ್ ಅಂತೀರಾ ನೀವು
ನೋಡಿ ಸರ್ ನಿಮ್ಮ ಹತ್ರ ನೀವು ಸಿಟಿಯಲ್ಲಿ ಇರ್ತೀರಿ ನಿಮ್ಮ್ ಅಕ್ಕಪಕ್ಕ ಯಾವ್ದಾರ ಚಲೋ ಒಂದ್ ಅಕಾಡೆಮಿ ಇದೆ ಅಲ್ಲಿ ಕೂಡ ತರಬೇತಿ ಕೊಡ್ತಾರ ಅಂದ್ರೆ ಒಳ್ಳೇದ ಸರ್ ಇಲ್ಲ ನಾವು ಅಲ್ಲಿಗೆ ಹೋಗಕ್ ಆಗಲ್ಲ ನಮ್ಮಲ್ಲಿ ಸಮಯದ ಪ್ರಭಾವ ಇದೆ ಅಂದ್ರೆ ನೀವು ಆನ್ಲೈನ್ ಕೂಡ ಸೌಲಭ್ಯ ಇದೆ ಸರ್ ಈ ಬಹಳಷ್ಟು ಈಗಂದ್ರೆ ಈಗಿನ ಯುವಕರು ಆನ್ಲೈನ್ ಮುಖಾಂತರನೇ ತರಬೇತಿ ಪಡೆದುಕೊಂಡು ಇದರಲ್ಲಿ ಆಸಕ್ತಿ ಉಂಟು ಮಾಡ್ತಿದಿದ್ದಾರೆ
ಪ್ರಮಾಣದಲ್ಲಿ ಸಾಧನೆ ಬೇಗಿರ್ತಕ್ಕಂಥ ಸಾಲಿನಲ್ಲಿ ನಮ್ಮ ಭಾರತವು ಕೂಡ ಉನ್ನತ ಸ್ಥಾನದಲ್ಲಿದೆ ಯಾಕಂದ್ರೆ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಂಡು ದೈನಂದಿನ ಚಟುವಟಿಕೆಗಳಲ್ಲಿ ನೂರ ನೂರು ಎರಡು ನೂರು ದಿನಕ್ಕಾಗುವಷ್ಟು ಕೆಲಸ ಒಂದೇ ನಿಮಿಷ ಒಂದು ತಾಸಾನ ಮುಗಿಸುವಂತಹ ಕೆಲಸ ಕಾರ್ಯಗಳನ್ನು
ಮಾಡ್ತ ಹೌದೌದು ಸರ್ ಆಗ್ತಾ ಇದೆ ಹೌದೌ ಸರ್ ಹೌದು ಖಂಡಿತ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಎಂಬುದು ಇದು ಬಹಳಷ್ಟು ಸುಲಭ ರೀತಿಯಲ್ಲಿ ನಮ್ಮ ನಮ್ಮೆಲ್ಲರಿಗೂ ಗಮನದಲ್ಲಿ ಇಟ್ಕೊಂಡು ಬಳಕೆ ಆಗ್ತಿದೆ ಸ
ಈಗ ಇದು ಅಸ್ಲಾಂ ಅವ್ರೆ ಇವಾಗ ಏನತ ನಂದ್ರೆ ಜನರಿ ಈ ಜನರಿಗೆ ಮನ ಮುಟ್ಟುವಂತೆ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಬೇಕಾಗಿದ್ರೆ ಹಳ್ಳಿಗಾಡಿನ ಜನರಿಗೆ ಯಾವ ರೀತಿ ಸೌಲಭ್ಯಗಳನ್ನ ಸೊ ನೀಡಬಹುದು ಯಾವ ಯಾವ ರೀತಿ ಅವರಿಗೆ ಅವಕಾಶಗಳನ್ನ ಕಲ್ಪಿಸಿ ಸಿಬಹುದು ನಾವೆಲ್ಲ
ಸರ್ ಮ ಮೊದಲನೇದಾಗಿ ತಂತ್ರಜ್ಞಾನದ ಬಗ್ಗೆ ಅದು ಅವ್ರನ್ನು ಎಲ್ಲಾ ಹಳ್ಳಿಗಾಳಿಗಳಲ್ಲಿ ಮ ಎಲ್ಲಾ ಹಿಂದುಳಿದ ಪ್ರದೇಶಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ತಲ್ಸ್ಬೇಕು ಸರ್ ಅದನ್ನು ಹೇಗೆ ಬಳಕೆ ಮಾಡ್ಬೇಕು ಅದ್ರ ಅದರ್ದ ಸ ಸೌಲಭ್ಯಗಳೇನು ಅದನ್ನು ಉಪಯೋಗ ಮಾಡಿದ್ರೆ ಸಮಯ ಎಷ್ಟು ಉಳಿತೆ ಮತ್ತ ಹಾಗ ಅದರದ ಉಪಯೋಗ ಉಪಯೋಗಗಳು ಏನು ಅದ್ರ ಬಗ್ಗೆ ಅವರಿಗೆ ಗಮನ ಇತ್ತಂದ್ರೆ ಅವರು ಕೂಡ ಸುಲಭವಾಗಿ ತಂತ್ರಜ್ಞಾನದ ಮುಖಾಂತರ ತಮ್ಮೆಲ್ಲಾ ಕೆಲಸಗಳನ್ನು ಕಡಿಮೆ ಸಮಯದಲ್ಲಿ ಮುಗಸುಗಂತ ಆಗ್ತದಂತ ನಾನನ್ ಹೇಳ ಇಷ್ಟಪಟ್ಟ
ಹೌದೌದು ಈ ಎಲ್ಲಾ ಮಾಹಿತಿಗಳನ್ನ ಸಮಂಜಸವಾಗಿ ವಿವರವಾಗಿ ಸ್ಪಷ್ಟ ಪಡಿಸಿದೀರಾ ಆದ್ರೆ ಇನ್ನೊಂದು ಸ್ವಲ್ಪ ವಿಷಯ ಹೇಳ್ತೀನಿ ನೋಡಿ ಸ್ವಲ್ಪ ಕೇಳಿ ನೀವು ಅಂದ್ರೆ ಹಳ್ಳಿ ಜನರಿಗೆ ನಾಟಕದ ರೂಪದಲ್ಲಿ ನಾವು ಏನಾದ್ರೂ ಈ ರೀತಿ ಏನು ಮಾಹಿತಿ ಅವರಿಗೆ ಕಲ್ಪಿಸಿದಾಗ ಅವರಿಗೆ ಮನ ಮುಟ್ಟುತ್ತದೆ ಸಮಾಜದಲ್ಲಿ ಪರಿವರ್ತನೆ ತೆಗೆತ್ತೆ
ಖಂಡಿತ ಸರ್ ಯಾಕಂದ್ರೆ ಕೆ ಹಳ್ಳಿಗಳಲ್ಲಿ ಮೋಸ್ಟ್ ದಿ ಅವರಲ್ಲಿ ಶಿಕ್ಷಣ ಎ ಸ್ವಲ್ಪ ಶಿಕ್ಷಣಗೆ ಆದ್ಯತೆ ಇರ್ ಇರ್ತಿದ್ದಿಲ್ಲ ಸರ್ ಆಗಿನ ಕಾಲದಲ್ಲಿ ಅವ ಅದರಿಂದಾಗಿ ನಾಟಕಗಳಾಗಿರ್ಬಹುದು ಮತ್ತದು ಹಳ್ಳಿಗಳಲ್ಲಿ ಕೆಲವೊಂದು ಆ ಬಯಲಾಟ ಎಂಬುದು ಬಹಳಷ್ಟು ಆಕ್ಟಿವಿಟೀಸ್ ಆಗ್ತಾ ಇರ್ತೇವಿ ಸರ್ ಅದರ ಮುಖಾಂತರ ನಾವು ಕೂಡ ಇದ್ರನ್ನ ತಂತ್ರಜ ಜ್ಞಾನ ಮತ್ತು ವಿಜ್ಞಾನದ ಬಗ್ಗೆ ಅವರು ಪ ಚೆ ಮಾಡ್ಿಸಬಹದು ಸರ್ ಇದೊಂದು ಒಳ್ಳೆ ರ ಆಗಿರ್ಬೋದು
ಹೌದು ಈ ಈ ರೀತಿಿಯಾಗಿ ತುಂಬಾ ಕೆಲಸ ಕಾರ್ಯಗಳನ್ನ ನಾವು ಅಪ್ಡೇಟ್ ಮಾಡ್ಬೇಕು ಾ್ರೆ ವಿಜ್ಞಾನ ತಂತ್ರಜ್ಞಾನಗಳಿಂದ ಮತ್ತೆ ಜನರಿಗೆ ಮನ ಮುಟ್ಟುವಂತೆ ನಾವೇಏನ್ ಮಾಡ್ಬೇಕು ನೀವು ನಾವೆಲ್ಲರೂ ಸಂದೇಶ ಕೊಡ್ಬೇಕು ಅಂದ್ರಾಗ ಮಾತ್ರ ಸಮಾಜ ಪರಿವರ್ತನೆ ಮಾಡಲು ಸಾಧ್ಯವಾಗುತ್ತೆ ಹ್ಮ ಕೆ ನಾ ನಿ ಮತ್ತೆ ಾಲ್ ಮಾಡ್ತೇನೆ ಹೌ